ಹಾ ಕೆಳ ಕೆಳತದ
ಹ ಎಲ್ಲಿದಪ
ಆ
ಎಲ್ಲಿದೆಂದೆ
ಕಾಲೆಜಿನಾಗ
ನಾಷ್ಟ ಆಯತೀಲ
ಹ್ಮ್ ಹಾಗೆ ನಿ್ದು
ಹ್ಮ್ ಇತ್ತನ್ ಸರಿಗಿದ್ದಿಲ್ಲ ಅಷ್ಟ ಏನು ಮಾಡಿಲ್ಲ ಹಂಗೆಂದಿ ಿಗೆ ಅಂಗಡಿಹೋಗಿ ಒಂದೆರಡು ಬಂಕ್ ಬರಬೇಕು ಈಗ
ಹ್ಮ್
ಲೇಟ್ ಆಗಿ ಕೇಳಿಸ್ತ ನಿಮ್ದು
ಹೋಗಾಮ
ಹೋಗಮ್ಮ
ನಡಿ ಹೋಗಂಬಾ
ಲ್ಲೇ ರದಿರಿ
ಹೋಗೋಣ ತಿನ್ಸಕೊಂಡಿ
ಕೆವತ್ತು ನಂದೆ
ಹ್ಮ್ ಹ್ಮ್
ಲೇಟ್ ಆಯತ ಉ ಟದಿಂದ ನಡಿ ಮಾತಾಡ ಅಷ್ಟೇ ಮಾತಾಡ
ಸನೀ ಇದ್ದಲ ಅಂಗ್ ರಕಸ
ಹ್ಮ್
ಹ್ಮ್
ಮತ್ತ ಊರಿಂದ ನಿಮ್ ದೋಸ್ತರು ಬಂದಾರೆನ್ ಇಬ್ರು
ಹ್ಮ್ ಬಂದಾರ ಏನ್ ಮಾಡ್ತಿ ದೋಸ್ತಿರ್ತಕೊಂಡ್ ಸಂಟ
ಅಂಗ ಮಾತಾಡ್ಬೇಡ ಎದೆ ಚಚುತ್ ನಾನಾ ಗ ಹೆ ಓಟ್ ಮಾತಡ್ ಬೇಡಲೇ ಮಾತಾಡ್ಬ ಹಂಗೆ ಅಂದುಕೊಂಡು ನೋಡ್ರೋ ಅಕ್ಕ ಮಾತ್ ಕೇಳ್ತೀಯ
ಆ ಮುತ್ತು ಅಕ್ಯರ ಹ್ಮ್ ಹ್ಮ್
ಹ
ಹ್ಮ
ನರ್ಸಿ ಶಿವಮಲ್ಯ
ಶಿವಾಮಲ್ಯ ಏನ್ ಮಾಡ್ತನ್ ಸಂಟ
ಓನ್ಲಿ ಸರ್ ಬರಂಗ್ ಈ ಕಡೆ ನೀನು ಜಕ್ಕಂತ ಕುಂದ್ರಾಗಿಲ್ಲ ಒಂದು ಬನ್ನು ತೊಗೋ ಸಾಯಂಕಾಲ ಹೋಗೋಮ್ ಆ ಅಂಗಡಿ ಅಲ್ಲಿ ಕೊಡಸ್ತನಾತ್
ಹೋ ಎನಂಪ
ಈಗ ಈಗ ಆಗಲ್ಲ ಈಗ ಅ ರಿ
ನೈಟ್ ಬಂದ್ ಕೂಡಸಕ್ತ್ಬ
ನಡಿ ಏನ್ ಇಲ್ಲಿ ಇಲ್ಲಿ ಯಾರು ನಿಂಗ್ ಅಡ್ಡ ಇಲ್ಲಿ ಯಾರು ನಿಂಗ್ ಕಾಣವಲ್ಲ ಏನ
ಎಣ್ಣೆ ರರೂಮ ನನಗೆ ಏನು
ಅವ ನೋಡ
ಮಕ್ಕೊಂಡಾನವಾ
ಮಕ್ಕೊಂಡಾನವಾ ಏ
ರೂಮ್ನಾಗ ಇದು ಕಾಲೇಜ್ನಾಗ್
ಹಾ
ಹ್ಮ್
ಗೇಟ್ ಹಾಕ್ಯಾರಲ್ಲೋ
ಗೇಟ್ ಹಾಕ್ಲಿಕ್ಕೇನು ಇದುಇನ್ನಾ ಹಾಕ್ಯಾರ
ಇಲ್ಲಿ ತಡಿ ಸ್ವಲ್ಪ ಸ್ವಲ್ಪ ತಡಿ ಅಷ್ಟೇ ಇರು
ಹಲೋ
ಹ್ಮ್
ಏ ಏನ್ ಬೇಕೋ
ಹ್ಮ್.
ಮತ್ತೆನ ನಡಿಸಿ. ಏನೋ ತಿನ್ನತ್ತ ಅಲ್ಲ.
ಬನ್.
ಯಾವ ಬನ್ನೂ.
ಇದು ಬನ್ನು.
ಹೋಗಿಬಿಡುಂ ಗೇಟ್ ಹಾಕಿ ಬಿಡು.
ಹ.
ಅಡಿ ನಾಷ್ಟ ಮಾಡಿಂತ ನಾ ತಗೊಂಡಿ ಇದು ಗಂಟ ಬಿದ್ದದ.
ನಾನ್ಏನ್ ಮಾಡಿನಿ.
ನಾ ಬೀ ಮಾಡಿಲ್ಲ.
ನನಗ ಕೆಲಸಲಗ್ಯದ.
ಕ್ಕೆಳ್ತಿಲ.
ಲೇಟ್ ಮಾಡಕ ಸ್ವಲ್ಪ ಹಾ.
ನಾಸ್ಟಾ,
ಎಲ್ಲಿ ಮಾಡ್ರಂದ.
ನಾಷ್ಟನೇ ಮಾಡಿಲ್ಲ ನಾವು.
ಹ್ಮ್.
ಹ್ಮ್.
ಸರ್ ಬಂದ್ರೇನ ಹುಡ್ಗಿರ ಹೊಂಟ್ರನ್ಕ ಕಾಲೇಜಿಗಿ.
ಏನ್ ಮಾಡ್ಯಾರೋ,
ಹ್ಮ್. ಇಲ್ಲಲ್ಲ.
ಇಲ್ಲ ಕೊಡ್ತೀನಿ ನಾನು.
ಹ್ಮ್.
ಹಾ ಅಪ್ಪ.
ಮತ್ತೆನ್ ನಡೆಸಿಧಿ.
ಏನಿಲ್ಲ ನೋಡ್.
ಹ್ಮ್ ಹ್ಮ್.
ಏನಿಲ್ಲಾ,
ಹ್ಮ
ಬಟ್ಲು ಬಡ
ಹ್ಮ್
ಹ್ಮ
ನೀ ನುಂಟಲ್ಲ ಕೂಡು
ಇಲ್ಲೇಕ್ಕ ನಾಯಾಲ
ಹ್ಮ್ ಹ್ಮ
ಎಂದು ಉಂಟಲ್ಲ ಹ್ಮ
ಹ
ಇಂದು ಅಕ ಹೊತನ ಹ್ಮ್
ಹುರ್ಗಿ ಬರ ಮಂದೆ
ಎಲ್ಲಿ
ಉರಿಯ ಬರ್ತಂದೆ
ಯಾವಾಗ ಹೊತಿ
ಹ್ಮ್ ಹತ್ತೊಂಬತ್ತು
ಹತ್ತೊಮ್ಮದ ಗೊತ್ತಿಲ್ಲನಾ
ಸುಮ್ಮ ಬರಂಬ
ಇಷ್ಟ್ ದಿನ
ಹ್ಮ್ ಮೂರ್ನಾಲ್ಕು ದಿನ
ಮೂರ್ನಾಂಕು ದನ ಹಂಗಿಲ್ಲ ಇದು ಶನಿವಾರ ಕ್ಲಾಸ್ ಇದು ಶುಕ್ರವಾರ ಕ್ಲಾಸ್ ಮುಂಕೊಂಡುರೆ ಐವಾರ ತನವಾರ ಸುಮಾರು ಒಂದಿನ ಬಂದ್ ಮಾಡಡ
ಒಂಟಿನ
ಹ್ಮ ಹ್ಮ್ ಶುಕ್ರವಾರ ಕ್ಲಾಸ್ ಮ ಶುಣಕದು
ಹ್ಮ್
ಶನಿವಾರ ರವಿವಾರ ಸೋಮವಾರವು ಚಂಜಿಮಂಡಿ ಬಿಟ್ಟಬಡಬ
ಹ್ಮ್
ಹ್ಮ್ ಅಂದ್ರ ಪ್ರಚನೆ ಕ ಇಲ್ಲ
ಹ್ಮ್
ಹ್ಮ್
ಇವತ್ ಬರ್ಬಡಂತ ಮಾಡಿದ್ದೆ ಯಾಕೋ ಬಂದಿನಿ
ಹ್ಮ್
ಹಾ ಅರುಣನ್ರಿ ಆಗ್ತನ
ಹ್ಮ ಈ ಸ್ಪೀಕರ್ ಹೆಂಗಿಡದ್ಧಾಯಿ
ಸ್ವೀಟ್ ಇಲ್ಲ
ಹ್ಮ್ ಹ್ಮ
ಗರ್ ಇಡಕ್ ಬರ್ಲ ಅಂದ
ಹಾ
ಇಲ್ಲ
ಹಾ
ಅವಳೆ ಏನ್ರಿ ಇಲ್ಲ ಆಗ್ತಂದೆ
ಅರಣ ಉಪ್ಪು ತಿರುವ ಉಪ್ಪುಕಾಟ ಕಾಲದನ ಸುಮ ಹತಾನ ಹ ಹ್ಮ
ನು ಕ ಸಲ್
ಕೆಲ ಸ್ಲ ಹಲೋ ಕಿಮಗ ಚೋರ ಕೆೇಳಸತ
ಕೆಸಗ ಕೆಸ
ಮತ್ತ್ ಕೆಲಸ ಎಲ್ಲ ಇರತ್ತಲ್ಲ
ಆಸ ಬರ್ತತ
ಯ ಹ ಸರ್ಭತ್ರ ಆಯಕಣ
ಹ..
ಗೊತ್ತಿಲ್ಲೋ ಯಸ್ರು ಓಡ್ತಾರೆ
ತುಲ ಕಾಲಜಿ ಹೋಗಲ್ ನೀ
ಕಾಲೇಜ ಬಂದನು ಕಾಲೇಜ ಚಂಗ
ಸಾಕ ಸಾಕ ಬಾ ದಸ್ರ್ ಬಂತ್ರ ಮಾತಡಕ್
ಹ
ಹ..
ಸಾ..
ಸಕ್ಂದತ್ ಸಕ್ ಸಕಿದ್ರ ಮಾತಾಡಾಗ ಬೇಸರ್ ಬಂತ ಬ ನಾ